ನಮ್ಮ ನನ್ನ ಮುದ್ದಿನ ಗೆಳತಿ
ಹೇಳವ್ವ ತಾಯಿ
ಓ ನನ್ನ ಪ್ರೀತಿಯ ಗೆಳತಿ ನೀ ನಿಂಗ್ ಕತೆ ನಿಂಗ್ ಕತೆ ಹೇಳಕ್ ಬರತ್ತಾ ಏ ಹಿಂದ್ಗಡೆ ಮಾತಾಡ ಹಂಗಿಲ್ಲ ನಿನ್ ಕತೆ ಹೇಳಕ್ ಬರತ್ತ ನಿನ್ ಕತೆ ಕತೆ ಹ್ಮ
ಹೇಳಕ್ ಬರಲ್ಲ ನೀನ್ ಹೇಳಿದ್ರೆ ಕೇಳಿಸಕೋತೀನಿ
ಅಲ್ಲ ನಿಂಗ ಚಿಕ್ಕ ವಯಸ್ಸನಲ್ಲ ನಿಮ್ಮ ಅಜ್ಜಿ ಎಲ್ಲ ಕತೆೆ ಹೇಳಿಲ್ವಾ
ಹೇಳಿಲ್ಲ ಅಪ್ಪ ನಮ್ಗೆಲ್ಲ ಅಜ್ಜಿ ಅವ್ರೆಲ್ಲಾ ಬೇಗನೆ ತೀರ್ಕೊಬಿಟ್ರು ಅದಕ್ಕೆ ಅವೆಲ್ಲಾ ಕಥೆ ಲ್ಲಿ ಹೇಳಕ್ ಆಗಿಲ್ಲ
ಕ್ಷಮಿಸಿ ಬಿಡು ನಿಮ್ಮ್ ಅಜ್ಜಿನಾ ನೆನಪು ಮಡಿದಿಕ್ಕೆ
ಏ ಪರವಾಗಿಲ್ಲ ಬಿಡು ಅವರು ಹೋಗಿ ಎಲ್ಲಾ ಒಂದ್ ಇಪ್ಪತ್ತು ವರ್ಷ ಆಯ್ತು ಅನ್ಸುತ್ತೆ
ಹಾ ನಂಗೆ ನಮ್ಮ ಅಜ್ಜಿ ಎಲ್ಲಿಗಾರು ಹೊರಗೆ ಹೋಗ್ಬಿಡ್ತೀನಿ ಅಂತ ಹೆಂಗ್ ಕತೆ ಹೇಳ್ತಿದ್ದ ಗೊತ್ತಾ ಒಂದ ಕಳ್ರು ಇರ್ತಾರಂತೆ ಮೊಟ್ಟಿ ಅಂತೆ ಹಿಂಗಗೆಏನಾದ್ರು ಕಳ್ಳನ ಹಂಗ ಆಡ್ಕೊಂಡಿರ್ತಂತೆ ನಮ್ಮ ಅಜ್ಜಿ ಹೇಳೋರು ಹಂಗ ಏನ್ ನೋಡ್ತಾ ಹೇಳಡೋ ಕಾಲ್ರನು ಹಿಂಗ ಇಡ್ಕೊಂಡ ಮ ಒಬ್ಳು ಇಬ್ಬ್ರ ಹೋಗ್ತಾ ಇರ್ತಾರಂತ ನಮ್ಮಮ್ಮನ ನಮ್ಮಮ್ಮ ನಮ್ಮ ಅಮ್ಮನ ಅಮ್ಮ್ ಕಣೆ ನಿ ಏನ್ ನೋಡ್ಕಂತ ಆ ಹಿಂಗಂತೆ ನಾನು ನಮ್ಮ ಅಣ್ಣ ಇದ್ದೀವಲ್ಲಾ ಹ ಅಣ್ಣ ತಂಗಿ ಹಿಂಗ್ ಹೋಗ್ತಾ ಇರ್ತಾರಂತೆ ಅವಾಗ ಕಳ್ಳ ಮಟ್ಟಿಲಿ ಆಡ್ಕೊಂಡಿರ್ತ ಹತ್ತನಂತೆ ಆಡ್ಕೊಂಡು ಇಲ್ಲ ಇಲ್ಲ ಇಲ್ಲ ಅಣ್ಣ ಅಣ್ಣ
ಇದನೆ ಕಣೆ
ಹ್ಮ್
ನಿಂಗ ಗೊತ್ತಿಲ್ಲ ಅಷ್ಟೇ
ಅಲ್ಲ ಕಣೆ ಹಿಂಗೆ ಮಾಡ್ತಾ ಇರ್ತಾನಂತೆ ಹಂಗೆ ಹಿಂಗೆ ನಂಗೆ ಹೊರಗೆ ನನ್ ಹೊರಗ್ ಜಾಸ್ತಿ ಹೋಗಿದ್ದೆ
ಹ್ಮ್ ಹ್ಮ್
ಹ್ಮ್ಮ ಆ ಅನುಭವಗಳೇ ಚಂದ ನಿಂಗೆ ಈ ಮಾಟ ಪಾಪಚಿ ಅಂತ ಒಂದು ಕತೆೆ ಬುಕ್ತ್ತು ಗೊತ್ತಾ ಕನ್ನಡದವ ನೀವು
ಯಾವ್ದ ಯಾವ್ದು
ಪಾತಾದಲ್ಲಿ ಪಾಪಜಿ ಅಂತ ಒಂದು ಕಥೆ ಇತ್ತು ಗೊತ್ತಾ ನಿಂಗೆ
ಗೊತ್ತಿಲ್ಲ ಕಣೆ ನಮ್ದು
ಹಾ ಕಣೆ
ನಾನು ಅದು ನಮ ಶಾಲೆಯಲ್ಲಿ ಇತ್ತು ಕಣೆಪ್ಪ ಕೇಳಿಲ್ಲಿ ಮತ್ ತ್ತೇನ್ ನೀನೇ ಹೇಳ್ಬೇಕಕ್ ಕಣೆ ಅಲ್ಲ ಕಣೆ ಈ ಮದ್ವೆಗಲ್ಲ ನಾವ್ ಹೋಗಿರ್ತೀವಲ್ಲಾ ಅವ್ರು ಯಾರಂತ ನಮ್ಗೆ ಗೊತ್ತಿರಲ್ಲ ಬಟ್ ಅವ್ ಹೆಣ್ಣನ್ನ ಹೊರಡ್ಸೋ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಅಳು ಬರುತ್ತಲ್ಲ
ಹ್ಮ್ ನಾನ್ ಅಲ್ಲಿವರ್ಗೂ ಇರೋದೇ ಇಲ್ಲಪ್ಪಾ ಆತರ ಬರುತ್ತೆ ಅಂತ ಬೇಗನೆ
ಹ್ಮ್ ನಿಜವಾಗ್ಲೂ ಹೆಂಗ್ ಬೇಜಾರ್ ಆಗುತಪ್ಪ ಯಾರ ಕದುು ಹಸ
ವರ್ಷದಲ್ಲಿ ನಿಂದು ಮದ್ವೆ ಆಗುತ್ತೆ ಅಲ್ವಾ ಬಿಡು ಅವಾಗ ನೀನು ಆಡುವೆ ನಮನ ಆದ್ರೂ ಕರಿತೀಯಾ ಇಲ್ವೋ ಮದ್ವೆೆಗೆ ಸರಿ ಮೂರ್ ನಲ್ಕ್ ಅಷ್ಟೇನಾ ನಾನು ಒಂದ್ ತಿಂಗಳಂತ ಲೆಕ್ ಕ್ಕಾಚರ ಹಾಕೊಂಡಿದ್ದೆ
ಅ ಅಂದ್ರೆ ನಿಂಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲೆಲ್ಲಾ ಕೆಲ್ಸ ಸಿಕ್ಕಿರುತ್ತಲ್ವಾ
ನೀನ್ ಇಪ ನೀನು ಮುಖ್ಯ ಅಲ್ವೇನೆ ಏನ್ ಮಾಡೋದು ಅದೆಲ್ಲ ಮುಂದೆ ಎಂತ ಗಂಡ ಸಿಗ್ತಾನು ಅವನ್ ಎಷ್ಟು ಗೋಳೈಕೋತಯೋ ಅಂತಾನೇ ಬೇಜಾರ ನನಗೆ ನಿನ್ ಕೈಯಲ್ಲಿ ಸಿಕ್ತಾನಲ್ಲಾ ಅವನು ಆದ್ರೆ ನಿಂಗೆ ಏನು ಇಲ್ಲ ಪಾಪಾನೇ ಮಾಡಿನೇ ನಿಂಗೆ ಸಿಗ್ತಾನೆ ಅನ್ಸತ ಅವನು ನೀ್ ಮತ್ತೇನೆಲ್ಲಾ ಚೆನ್ನಾಗ್ ನೋಡ್ಕೋತಿದಯಾ ನೋಡ್ಕೋತೀಯ
ನೀ ನನ್ ಗೆಳತಿಯಾಗಿ ಇಂತ ಒಂದ್ ಮಾತಾಡ್ಬಿಟ್ರೆ ನಂಗೆ ಎಷ್ಟ್ ಬೇಜಾರಾಗುತ್ತೆ
ಏನ್ ಆಗಲ್ಲ ಕಣೆ ಬೇಜಾರ್ ಮಾಡ್ ಕೋ ಬೇಜಾರ್ ಮಾಡ್ಕೊಳಕೆ ಹೇಳದ ಎಲ್ಲ
ಹ್ಮ್ ನೀನ್ ಇದೇ ಇರದೇ ಬೇಜಾರ್ ಮಾಡಾಕ್ ನಂಗೆ ಬಿಡು
ಹ್ಮ್ ಹೆಂಗೆ ಮತ್ತೆ ನಿಮ್ಮ ಶಾಲೆಯಲ್ಲಿ ನಡೆದ ಪ್ರೇಮ ಹೆಂಗಿದೆ ನೆನ್ಪಾತಿದಯ ಅವಾಗವಾಗ
ಹ್ಮ್
ನಿಮ್ ಹುಡುಗ
ಪ್ರೀತಿ ಪ್ರೇಮ
ಒಂದೇ ಶಾಲೆಯಲ್ಲಿ ಒಂದೇ ಒಂದೇ ತರಗತಿ ಇಲ್ಲಿ ಇಬ್ರು ಓದ್ತಾ ಇದ್ರಲ್ಲ ತುಂಬಾ ಹೇಳಿದಿಯಲ್ಲ ಅಷ್ಟು ಇದು ಕತೆಗಳನ್ನೆಲ್ಲಾ ನನ್ಗೆ ಚೆನ್ನಾಗ್ ನೆನಪಿದೆ
ಹ
ಹ್ಮ್
ಮತ್ತೆ ನಿನ್ನ ಜೀವನ ಹೇಗಿದೆ ಅಲ್ಲ ಅಲ್ಲ ನಿನ್ ಜೀವನ ಹೇಗಿತ್ತು ಅದೆಲ್ಲ ಇಲ್ಲ ನಾನು ಸುಮ್ನೆ ಹ್ಯಾಸ್ ಗೋಸ್ಕರ ಹಂಗ ಹೇಳಿದ್ದಷ್ಟೆ ಆತರ ಎಲ್ಲ ಇಲ್ಲ
ರೀತಿನೆಲ್ಲ ಹಾಸ್ಯವಾಗ ತಗೋಬಾರ್ದ ಹ್ಮ ನೀ ಹೇಳಿದೆ ನೀನ್ ಪ್ರೀತಿ ಅಂತ ಅಂತ ನಂಗೆ ಹೆಸಳ್ಳ ಹೇಳ್ಬೇಡ ನನ್ಗ್ ಗೊತ್ತ ನೀನು ಆ ಹುಡ್ಗನ್ ಮೇಲೆ ಜೀವನ ಇಟ್ಕೊಂಡಿದ್ದೆ ಅಂತ
ಹಂಗಲ್ಲ ಏನಿಲ್ಲ
ಹ್ಮ ಆದ್ರೂ ಪರವಾಗಿಲ್ಲ ಬಿಡಿ ನಿಮ್ ಇಬ್ರು ಜೋಡಿ ಚೆನ್ನಾಗಿ ಇರ್ತಿತ್ತು ಅನ್ಸುತ್ತೆ ಹಾಗಗಿದ್ದಿದ್ರೆ
ಹ್ಮ್ ಸುಮ್ನೆ ಹೇಳ್ಬೇಡ ನಂಗೆ
ಸುಮ್ನೆ ಏನು ಇಲ್ಲ ನಿಜಾನೇ ಹೇಳ್ತಾ ಇರೋದು ನಾನು
ಏನೋ ಋಣಾನು ಬಂದ ಕೂಡ್ ಬಂದ್ರೆ ಹಂಗಲ್ಲ ಆತದೆ
ಹ್ಮ
ಋಣಾನಬಂಧಾರೂಪೇಣ ಪಶಿಪಸ್ನಿ ಸುತಾಲಯ
ಹಾ ಹ ಸತಾಲಯಂ ಅ ಚೆನ್ನಾಗಿದೆ ನಾನು ಹ ಒಂದ್ಸಲ ನಾನ ಒಂದ್ಸಲ ದೂರವಾಣಿನ ಹಿಂಗೆ ಇದ್ ಮಾಡ್ತಾ ಇರ್ಬೇಕ ಇಂದರೆ ನಂದ ಬಂದ ತಕಣೆ ಪನ ಇದ್ದಾಗೆ ಪತ್ನಿಯ ವೈಭೋಗ ಪತ್ನಿ ಇದಾದೆ ಪತಿಯ ವೈಭೋಗ ಅಂತ ಇತ್ತು ಎಷ್ಟು ಚೆನ್ನಾಗಿದೆ ನೋಡು ಹ್ಮ್ ವಾಕ್ಯ
ಅದು ನಿಜಾನೇ ಅಲ್ವಾ ಒಬ್ಬ್ರ ಇಲ್ದೆೇ ಇನ್ನೊಬ್ರು ಬದುಕಕ್ ಆಗಲ್ಲ ಬದುಕ
ನಿಜ ನಿಜ ಅದ ಹೆಂಗಿದೆ ನೋಡು ಪತಿ ಇದ್ದಾಗೆ ಪ ಪತ್ನಿಯ ವೈಭೋಗ ಪತ್ನಿ ಇದ್ದಾಗೆ ಪತಿಯ ವೈಭೋಗ ಎಷ್ಟ ಚೆನ್ನಾಗಿದೆ ಅಲ್ಲ ನಿಜವಾಗ್ಲಲು
ಹ್ಮ್
ಹ್ಮ
ಆದ್ರೂ ಚೆನ್ನಾಗಿದೆ
ಹ್ಮ್ ಅದ್ ಆ ಇದೆ ಚಂದ ನೀನು ಈ ಕತೆೆ ಬುಕ್ಗಳನೆಲ್ಲ ಓದ್ತೀಯ ಕನ್ನಡದ್ದು
ಹ್ಮ್ ಟೈಮ್ ಸಿಕ್ಕಾಗ ಹಓದ್ತಾ ಇರ್ತೀನಿ
ಹ
ನೀನ್ ಯಾವ್ದದುೊ್ದ
ಹಾ ನಾನು ನಾನು ಅವಾಗ ಓ್ತಿದ್ದೆ ಕಣ ಇವಾಗ ಅಷ್ಟು ಹೊರಾಕ್ ಹೋಗಲ್ಲ
ಹ್ಮ್ ಅಷ್ಟು ಹೋದಕ್ ಹೋಗಲ್ವಾ ಹ್ಮ್ ನಿನ್ ಊಟ ಮಾಡ್ದ ಇವತ್ತು
ಊದ ಮಾಡ ಅಸಿಲ್ಲ ಹುಂಬ ಹೊ ಸತ ಇತ್ತು ಕಣಿ ತುಂಬಾ ಹೊಟ್ಟ ಸತ ಇತ್ತು ಹೊರ್ತಾ ಇದ್ದೆ ಎಲ್ಲಂದ ಸೇರ್ ಮಾಡೋಣ ಅಂತ ಕೂತಿದ್ದೆ ಆಮೇಲೆ ಒಂದ್ ಗಂಟೆೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ
ಹ್ಮ್ ಏನಿತ್ತು ಊಟಕ್ಕೆ ಇವತ್ತು
ಊಟಕ್ಕೆ ಇವತ್ತು ಅನ್ನ ಸಾಂಬಾರು ಉಪ್ಪಿಕಾಯಿ ಅಲೆೈತ್
ಹ್ಮ್ ಹ್ಮ್
ನೀವ್ ಊಟ ಹೆನ್ ಏ ನಾನ ನ್ ಮಾಡಿದ್ದೇ ಗೊತ್ತ ಇವಾಗ ಹೊರಗೆ ಹೋಗಲ್ಲ ನಾನು
ಎಂತಕ್ ಹೋಗಲ್ಲ
ಏನ ನಂ ಈ ಹೊರಗಡೆ ತಿನ್ಬೇಕು ಅಂತಾನೇ ಅನ್ಸಲ್ಲ ಅವಾಗಂತೂ ಎಷ್ಟ ಹೊರಗಡೆ ಹೋಗ್ತಿದ್ದೆ ಅಂದ್ರೆ ನಿನ್ಗೆ ಗೊತ್ತ ಬಿಿಡು ನೀನ್ೇನ್ ನೋಡ್ತಯಲ್ಲ ತುಂಬಾ ಹೊರಾಗ ಹೋಗ್ತಿದೆೆ ಕಣೆ ಯಪ್ಪ ಹ್ಮ ಏನ್ ಗೊತ್ತಾ ನಾನು ಊರಿಗ್ ಹೋಗ್ ಬಂದಾಗಿಂದ ಹಾ ಹೊರಗೆ ಹೋಗಿಲ್ಲ
ಹ್ಮ ಪರವಾಗಿಲ್ಲ ಬಿಡು ಹೊರಗಡೆ ತಿನ್ಿ ಜಾಸ್ತಿ ತಿನ್ಬಾರ್ದಂತೆ
ಹ್ಮ್
ಮೈಯ ಎಲ್ಲ ಬೆಳ್ಕೋಬಿಡುತ್ತೆ ಆಮೇಲೆ ಮತ್ತೆ ಮತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಸುಮನೆ ತೊಂದ್ರರೆ ಒಂದ ್ಮೇಲೆ ಒಂದು ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೋಗಿ ದಾವ ಕನೆಗೋಗಿ ದುಡ್ಡು ಸುರಿಬೇಕ
ಹೌದು ಕಣ ಕರೆಕ್ಟ್ ಆಗ ಅಲ್ದೆ
ಹ್ಮ್ ಅದ್ರ ಬದ್ಲು ಮನೇಲ್ ಮಾಡಿದದೇ ತಿಂದ್ರೆ ಸ್ವಲ್ಪ ಆರೋಗ್ಯನಾದ್ರರು ಚೆನ್ನಾಗಿರುತ್ತೆ
ಹಾ ಅದೇ ಅದೇ
ಹ್ಮ್ ಹ್ಮ್
ಮತ್ತೆ
ಮತ್ತೆ ನಿಮ ಚಿಕ್ಕಪ್ಪನ್ ಮಗನ್ ಮದ್ವೆ ಆಯ್ತಾ
ಹ ಚಿಕ್ಕಪ್ಪನ್ ಮಗ ಯಾರು ಇಲ್ಲ ಇಲ್ಲ ಇನ್ನ ಏನ್ ನೋಡ್ತಾ ಇದ್ದಾರೆ ನೋಡ್
ನುಡುಕ್ತಾ ಇದ್ದಾರಾ ಹ್ಮ್ ಯಾವ್ ಕಡೆಯವ್ರನ ಹುಡುಗ್ಬೇಕಕ್ ಅನ್ಕೊಂಡಿದೀರಾ
ನಾವು ರಾಯಚೂರ್ ಕಡೆ ಹುಡುಕ್ಬೇಕಂತ ಇದ್ರು ಆ ಸ್ಥಳದಲ್ಲಿ
ತುಂಬಾ ದೂರ ಆಗಲ್ವೇನೆ ಆ ಕಡೆ ನಮ್ ಕಡೇನೆ ಹುಡುಕೋ
ಹ್ಮ್
ನಮ್ ಕಡೆ ಚಿಕ್ಕಮಂಗ್ಳೂರ್ ಕಡೆನೆೇ ಹುಡ್ಕೊಂಡ್ರೆ ಸ್ವಲ್ಪ ನಮ್ಗ್ ಹತ್ರ ಆಗುತ್ತೆ ಕಡೆ ಎಲ್ಲಾ ತುಂಬಾ ಬಿಸಿಲು ಅನ್ಸುತ್ತೆ ಅದೆ ಎಲ್ಲಾ ಅಷ್ಟೊಂದ ಚೆನ್ನಾಗಿರಲ್ಲ ಅನ್ಸುತ್ತೆ ಸುಮ್ನೆ ಅಷ್ಟು ದೂರ ಯಾಕೆ ಹೋಗೋ ಬರೋ ಖರ್ಚ ಜಾಸ್ತಿ ಆಗುತ್ತೆ ಏನಾದ್ರೂ ಶಾಸ್ತ್ರ ಇದ್ದಾಗ ತುಂಬಾ ಪ್ರಯಾಣದಲ್ಲೇ ಕಳಿಯಬೇಕಾಗುತ್ತೆ ಸಮಯ ಎಲ್ಲ
ಹೌದು
ಹ್ಮ
ಮತ್ತೆ
ಏನು ಇಲ್ಲಪ್ಪಾ ನೀನೇ ಹೇಳ್ಬೇಕು ಬಾಳ ದಿನ ಆದ್ಮೇಲ್ ಕಾಲ್ ಹಚ್ಚಿದೀಯ
ಹ್ಮ್ ನೀನೇ ಹೇಳ್ಬೇಕ ಎಷ್ಟ್ ದಿನ ಆಯ್ತಪ್ಪ ನಿನ್ ಹತ್ರ ಮಾತಾಡ್ದ
ಹ್ಮ್ ಬಾಳ ದಿನ ಆಯ್ತಲ್ಲ
ಹ್ಮ್ ಏನೋ ಕಣ ಹಂಗಿದ್ದೀವಿ ನೋಡು ಯಾವಾಗ ಬರ್ತೀಯ ನನ್ನ ನೋಡಕ್ ನೀನು
ನೀನ್ನ ನೋಡಕೆ ಇನ್ನ ಒಂದ ಮೂರ್ ವರ್ಷ ಆದ್ಮೇಲ್ ಬರೋಣ ಅನ್ಕೊಂಡಿದೀನಿ ಇರ್ತೀಯಾ ಅಲ್ವಾ ನೀನು ಅಲ್ಲೇ
ಹಾ ನಿಜವಾಗ್ಲೇ ಇರ್ತೇನೆ
ಹ್ಮ್ ಸರಿ ಸರಿ ಮತ್ತೆ
ಹ್ಮ ಮತ್ತೇನಿಲ್ಲ ತುಂಬಾ ಖುಷಿ ಆಯ್ತು ಮತ್ತೊಂದ್ಸಲ ಕಾಲ ಕರೆ ಮಾಡ್ತೀನಿ ಹ್ಮ ಮತ್ತೆ
ಮತ್ತೇನು ಇಲ್ಲ ಹಾ ನಂದು ಊಟ ಆಯ್ತು ಸರಿ ಸರಿ ಇಡಾ ಇಡವಾ
ಸ ದಿನದಲ್ಲಿ ಇಡೋಣ ಇಲ್ಲೋಣ ಸ
ಹಾ ಇಡೋಣ ಇಡೋಣ ಸರಿ ಸರಿ ಹ್ಮ್